ಹಲೋ
ಹಲೋ
ಏನ್ ಮಾಡ್ತಿದ್ದೀರಾ
ಏನಲ್ಲಪ್ಪ ಸುಮ್ಮನೆ ಕುತ್ಕೊಂಡಿರಿ ನೀವು
ನಾವು ಸುಮ್ಮ್ನೆ ಹರ್ಕೊಂಡಿದ್ದೇವು ಊಟ
ಊಟ ಆಯ್ತು ನಿಮ್ಮದು
ನಮ್ದಾಯಯ್ತು ಹೋಗಿದ್ರಾ ಇವತ್ ಕಾಲೇಜ್
ಹಾ ಹೋಗಿದ್ವಿ ನೀವು
ನಾವು ಹೋಗಿದ್ದೀವಿ ಮತ್ತೆ ಹುಷಾರಾಗಿದ್ದೀರಾ
ಹಾ ಹುಷಾರಾಗಿದ್ದಿ ಏನ್ ನೀವ ಹುಷಾರಾಗಿದ್ದೀರಾ
ಹ್ಮ್ ಅಷ್ಟೇ ಏನು ಹಂಗೆ
ಆರೋಗ್ಯನ ಕರೆಕ್ಟಾಗಿಟ್ಕೊಳ್ಳಿ
ಅದೇ ಟ್ರೈ ಮಾಡ್ತಿದ್ದೀನಿ ಬಟ್ ಆಗ್ತಿಲ್ಲ ಏನಾದ್ರು ಇದ್ರೆ ಹೇಳಿ ನೀವವೆ
ನಿಂನ್ಬೇಕು ಚೆನ್ನಾಗಿರ ಊಟ ತಿನ್ನಿ ಅದಕ್ಕ ಪೋಷ್ಟಿಕಾಂಶಗಳೆಲ್ಲಾ ಇರ್ಲಿ
ಹ್ಮ
ಆ ತರ ಊಟ ತಿನ್ನಿ ಆ ತರ ಊಟ ತಿನ್ನೋದ್ರಿಂದ ನಿಮ್ಗೆ ಶಕ್ತಿ ಬರುತ್ತೆ
ಮತ್ತೆ ನೀವ್ ಡೈ ಹಾ ಹೇಳಿ
ಅವಾಗ ನೀವು ಚೆನ್ನಾಗಿರ್ಬೋದು
ನೀವ್ ಡೈಲಿ ಏನು ಅಂದ್ರೆ ನಿಮ್ದು ರುಟಿನೆಲ್ಲಾ ಏನು ಮಾರ್ನಿಂಗ್ ಇಂದ ಅಂದ್ರೆ ಮುಂಜಾನೆಯಿಂದ ಏನೇನ್ ಮಾಡ್ತೀರಾ ಅಂದ್ರೆ ಇವಾಗ ಆರೋಗ್ಯನ್ನ ಚೆನ್ನಾಗಿಟ್ಕೊಳಕೆ
ಬೆಳೆಗ್ಗೆ ಸ್ವಲ್ಪ ಒಂದ್ ಐದು ಗಂಟೆ ಹಂಗೆ ಎದ್ದು ಹ್ಮ್ ವ್ಯಾಯಾಮ ಮಾಡಿ
ಹ್ಮ್
ವ್ಯಾಯಾಮ ಮಾಡಿ ಒಂದಿಷ್ಟು ಬಾದಾಮಿನ ನೆನ್ಸಿಟ್ಟು ಆ ಬಾದಾಮಿನ ತಿನ್ನಿ
ಹ್ಮ್
ತಿಂದು ಕೇಸಿ ಸ್ವಲ್ಪ ಹ ಯೋಗಿದ್ದು ಮ ಮೆಡಿಟಷನ್ ಮಾಡಿ ಮೆಡಿಟಷನ್ ಮಾಡಿದ್ಮೇಲೆ ಟಿಫನ್ನು ತಿಂತೀರ ಇದು ನಾಷ್ಟ ತಿಂತೀರಾ ಅಂದ್ರಪ್ಪ ಅಂದ್ರೆ ಅದ್ರೊಳಗ ಏನಿರ್ಬೇಕ ಯಕಂದ್ರೆ ನಮ್ಗ ಪೌಷ್ಟಿಕಾಂಶಗಳು ಇರ್ಬೇಕು ಆತರ ಊಟಗಳನ್ನ ತಿನ್ಬೇಕ ನೀವು
ಅಂದ್ರೆ ನೀವ್ ಯಾವ್ ತರ ತಿಂತೀರಾ ನೀವ್ ಯಾವ ತರ ಇದು ಡೈಲಿ ಯಾವ್ ತರ ತಿಂತೀರಾ
ಎಣ್ಣೆ ಇರಲಾರ್ದ್ ಪದಾರ್ಥ ಜಾಸ್ತಿ ಎಣ್ಣೆ ಇರಬಾರ್ದು
ಹಾ
ಎಣ್ಣೆ ಇರಬಾರ್ದ್ ಅಂದ್ರೆ ಈಗ ಹ್ಮ್ ಆಂ ಇದ್ ಹಳ್ಳಿ ಕಡೆಗಳ ಎಲ್ಲ ಮಾಡ್ತಾರೆ ನೋಡಿ ಆಂ ರೊಟ್ಟಿ ರಾಗಿ ಮುದ್ದೆ
ಹ್ಮ್
ಆತರ ಪದಾರ್ಥಗಳನ ತಿನ್ಬೇಕು ಮತ್ತೆ ಹ್ಮ್ ಎಣ್ಣೆ ಇರ್ಲಾರ್ದು ಹಿಡ್ಲಿ ಆ ತರ ಊಟನ ತಿನ್ನಿ ಅದ್ರಲ್ಲಿ ಜಾಸ್ತಿ ಇದು ಇರುತ್ತೆ ಹ್ಮ್ ಪ್ರೋಟೀನು ಇರುತ್ತೆ ಮತ್ತೆ ನಮ್ಗೆ ಪೋಷಕಾಂಶಗಳನು ಜಾಸ್ತಿ ಇರ್ತವೆ ಬೆಳಿಗ್ಗೆ ಹೊತ್ತು ಮತ್ತೆ ಮಧ್ಯಾಹ್ನ ಹೊತ್ತು ಹ್ಮ್ಮ್ ಸ್ವಲ್ಪ ಹ್ಮ್ ಅನ್ನ
ಹ್ಮ್
ಮತ್ತೆ ಚಪಾತಿನ ಒಂದು ಎರಡು ತಿನ್ನಿ ಅಷ್ಟು ಸಾಕು ಅಷ್ಟ ಮಾಡಿ ಆ ಮತ್ತೆ ಸಾಯಂಕಾಲ ನೀವು ಸ್ವಲ್ಪ ಇದು ಆಹ ಓಡಾಟ ಮಾಡಿ ಓಡಾಟ ಮಾಡೋದ್ರಿಂದ ನಿಮ್ಗ ಜೀರ್ಣಕ್ರಿಯೆ ಕರೆಕ್ಟಾಗಾಗುತ್ತೆ
ಹ್ಮ್ ಮತ್ತೆ ಇದು ನೀವು ತ್ರೀ ಟೈಮ್ಸ್ ತಿಂತಿರಾ
ಹಾ ತ್ರೀ ಟೈಮ್ಸ್ ತಿಂತೀವಿ ನಾವು
ಹಾ ಫ್ರೂಟ್ಸ್
ತ್ರೀ ಟೈ ಹ್ಞೂ ಫ್ರೂಟ್ಸ್ ತಿನ್ನಬೇಕು ಮತ್ತೆ ಇದು ತರಕಾರಿಗಳಗಳನ್ನು ತಿನ್ಬೇಕು ಹಣ್ಣುಗಳನ್ನು ತಿನ್ಬೇಕು ಅದ್ರಲ್ಲೇ ಎಲ್ಲಾ ನಮ್ಗ ಪೌಷ್ಟಿಕಾಂಶಗಳು ಜಾಸ್ತಿ ಸಿಗೋದು ಆದ್ರಿಂದಾನೇ ನಮ್ಗ ಆರೋಗ್ಯವಾಗಿ ಇರ್ಬೋದು ಸ್ವಲ್ಪ ಹೆಚ್ಚು ಬಿಸಿ ನೀರ್ ಕುಡೀರಿ
ಹಾ
ಹ್ಮ್ ಬಿಸ ನೀರು ಕುಡಿಯೋದ್ರಿಂದನೂ ಸ್ವಲ್ಪ ಕೀಟಾಣುಗಳೆಲ್ಲಾ ಇರೋದಿಲ್ಲ ನಿಮ್ ಬಾಡಿ ಹೈಡ್ರೇಟ್ ಆಗಿರುತ್ತೆ ಅ ಡಿ ಇದು ಆಗಲ್ಲ
ಹ್ಮ
ನೀವಿ ನಿಮ್ಗೆ ಆರೋಗ್ಯದ ಬಗ್ಗೆ ಏನ್ ಗೊತ್ತು ಹೇಳಿ
ಹ ಅಂದ್ರೆ ನಾವು ಆರೋಗ್ಯವಾಗಿರ್ಬೇಕಂದ್ರೆ ಮಾರ್ನಿಂಗ್ ಬೇಗನೆೇ ಇರ್ಬೇಕು ನೈಟ್ ಬೇಗ ಮಲಗ ಬೇಕು ಹಕೊಂಡಿ ಮಾರ್ನಿಂಗ್ ಬೇಗ ಬೇಗ ಹೇಳ್ಬೇಕು
ಮಾರ್ನಿಂಗ್ ಬೇಗ ಬೇಗ ಹೇಳ್ಬೇಕಂದ್ರೆ ಎಷ್ಟು ಗಂಟೆ
ಒಂದ್ ಫೋರ್ಗೆಲ್ಲ ಎದ್ದ ಎದ್ದು ಸೂರ್ಯ ನಮಸ್ಕಾರ ಅದೆಲ್ಲಾ ಮಾಡ್ತಿದ್ರೆ ಮಾಡ್ಬೋದು
ಹ್ಮ್ ಈಗ ನಾ ರಾತ್ರಿ ಹೇಳದ್ರಿ ರಾತ್ರಿನೂ ಬೇಗ ಮಲ್ಕೋಬೇಕು ಬೇಗ ಮಲ್ಕೋಬೇಕ ಈಗ ಏನು ಸ್ವಲ್ಪ ತಡವಾಗಿ ಮಲ್ಕೋಬಹುದಾ
ಹಾ ಇಲ್ಲ ತಡ್ವವಾಗಿ ಮಲ್ಕೊಂಡ್ರೆ ನಿಮ್ಗ್ ಮಾರ್ನಿಂಗ್ ಬೇಗ ಹೇಳಕ್ ಆಗಲ್ಲ
ಹ್ಮ್ ಹೌದು ಹ್ಮ್
ನಾವು ಆರೋಗ್ಯವಾಗಿ ಇದ್ದಿದ್ವಿ ಅಂದ್ರೆ ನಮ್ಗೆ ಹೆಚ್ಚು ಆಯಸ್ಸುನು ಇರುತ್ತೆ ಅದು ಒಂದು
ಅಂ ಅದು ಒಂದು
ಅಮ್
ಮತ್ತೆ ಮಾರ್ನಿಂಗ್ ಬಗ ಎದ್ದು ಸೂರ್ಯ ನಮಸ್ಕಾರ ಅದೆಲ್ಲ ಮಾಡೋದ್ರಿಂದ ಒಳ್ಳೇದು
ಹ್ಮ್ ಒಳ್ಳೇದು
ಅದ್ ಬಿಟ್ರೆ ಇವಾಗ ನೆಕ್ಸ್ಟ ಮಾರ್ನಿಂಗ್ ಬೇಗ ಇದ್ದಿದ್ರಿಂದ ನಿಮ್ಗೆ ಹೊಟ್ಟೆ ಹಸಿ ಎಲ್ಲ ಹೊಟ್ಟೆ ಹಸಿತೈತೆ
ಹ್ಮ್ ಹೌದು
ಹ ಇವಾಗ ಅದು ಹೊಟ್ಟೆ ಒಬ್ಬೊಬ್ರಿಗೆ ಇವಾಗ ಏನ್ ಪ್ರಾಬ್ಲಮ್ ಇರುತ್ತ ಅಂದ್ರೆ ಹೊಟ್ಟೆ ಹೊಟ್ಟೆ ಹಸಿಯಲ್ಲ ಜಾಸ್ತಿ ಒಬ್ ಒಬ್ಬರಿಗೆ ಸೊ ಅದ್ದುಕೆ ಅವ್ರು ಈ ರೂಟ್. ಟ್ಟನ್ ಎಲ್ಲಾ ಮಾಡ್ಕೊಂಡಿದ್ರೆ ನೀ ತಿನ್ಬೋದಂತ
ಹ್ಮ್ ಈಗ್ ಆರೋಗ್ಯ ಅಂದ್ರೆ ಬರೀ ಊಟಾನೇ ಆಗಲ್ಲ ಒಂಥರ ಮನಸ್ಸುನು ಇಂಪಾರ್ಟೆಂಟ್ ಆಗ್
ಮ ಮನಸ್ಸಿಗೆ ನೆಮ್ಮದಿ ಇರ್ಬೇಕು
ಹ್ಮ್
ಅಂದ್ರೆ ಜಾಸ್ತಿ ಕೆಲ್ಸದ ಒತ್ತಡ ಅದೆಲ್ಲ
ಹ್ಮ್ ಅದೆಲ್ಲ ಊರ್
ಆವಾಗಿಂದ ವರ್ಕ್ ಎಲ್ಲ ಅವಾಗ ಅವಾಗಿನ ಕೆಲ್ಸ ಎಲ್ಲ ಅವಾಗೆ ಮಾಡಿದ್ರೆ ಏನು ಒತ್ತಡ ಇರಲ್ಲ ಇವಾಗ ಅಂದ್ರೆ ಒತ್ತಡ ಹಲೋ
ಹೇಳಿ ಹೇಳಿ
ಹಲೋ
ಹಾಂ ಹೇಳಿ
ಇವಾಗ ಇವಾಗಿಂದು ಜನ್ರೇಷನ್ ಅಲ್ಲಿ ಹೆಂಗಂದ್ರೆ ಕೆಲ್ಸದ ಒತ್ತಡ ಇಂದ ಹಾರ್ಟ್ ಅಟ್ಯಾಕ್ಸ್ ಎಲ್ಲ ಆಗ್ತದೆ ತಾಯಿತೇ
ಹ್ಮ್ ಹೌದು ಇನ್ನೊಂದು ಆರೋಗ್ಯದ ಬಗ್ಗೆ ಅಂದ್ರೆ ಅಹ್ ಬರೀ ಊಟ ಮತ್ತೆ ಇದು ಮನಸ್ಸು ಅಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತ ಸ್ವಚ್ ಸ್ವಚ್ಛತೆಯನ್ನು
ಹಾ ವಾತಾವರಣನು ಚೆನ್ನಾಗಿರ್ಬೇಕು
ನಮ್ಗ್ ಒತ್ತಡ ಕಡಿಮೆ ಇರ್ಬೇಕು ಅಂತ ಹೇಳಿದ್ರಲ್ಲಾ
ಹಾಂ
ಹ ಹಳೆ ಕಾಲದ ಜನ್ರೆಲ್ಲಾ ಹೇಳ್ತಾರೆ ಆರೋಗ್ಯವೇ ಭಾಗ್ಯ ಅಂತ ಮಹಾಭಾಗ್ಯ ಗ್ಯ ಅಂತ ಹೇಳ್ತಾರೆ
ಅಂತೆ ಇವಾಗ ನೋಡ ನಮ್ ಹತ್ರ ಎಷ್ಟ್ ದುಡ್ಡಿದ್ರುನು ನಾವು ಏನದು ಆರೋಗ್ಯನ ಕೊಂಡ್ಕೋಕ್ ಹೋಗಲ್ಲ
ಹಾಂ ಹೌದು ಅದು ನಿಜಾನೇ. ಅದಿಕ್ಕೆ ನಾವು ಅಷ್ಟು ದುಡ್ಡು ಇದ್ರುನು ನಾವೆಲ್ಲಾ ಕೊಂಡ್ಕೋತೀವಿ.
ಹಾಂ ಆರೋಗ್ಯನ ಕೊಂಡ್ಕೊಳಕ್ ಹಾಂ
ಹ್ಮ್ ಆದ್ರೆ ನಾವು ಬರೀ ತಿನ್ನೋದ ಮುಕಾಂತ್ರನೇ ನಾವು ಆರೋಗ್ಯನ ಸುಧಾರ್ಸ ಕಂತು ಆಗಲ್ಲ ವ್ಯಾಯಾಮ
ಅದೆಲ್ಲಾ ಮಾಡ್ಲೇಬೇಕು
ಹ್ಮ್ ಜಾಸ್ತಿ ಒತ್ತಡನೂ ತಗೋಬಾರ್ದು
ಮತ್ತೆ ಇವಾಗ ಜಾಸ್ತಿ ಹೈಬ್ರಿಡ್ ಅದೆಲ್ಲ ಹೈಬ್ರಿಡ್ ಜವಾರಿ ಆ ಟೈಪ್ ಎಲ್ಲಾ ನಡದೈತೆ ಇವಾಗ ಕೆಮಿಕಲ್ಸ್ ಎಲ್ಲಾ ಯೂಸ್ ಮಾಡ್ತಿದ್ದಾರೆ ಇವಾಗ ನಾವ್ ತಿನ್ನದ್ರ ಮೇಲೆನೆ ನಮ್ದ್ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಕ್ ಆಗಲ್ಲ ಸೊ ಅದಕ್ಕೆ ನಾವು ಇವಾಗ ಹ ಓಡಾಡದೆಲ್ಲಾ ಮಾಡ್ಬೇಕು ವ್ಯಾಯಾಮ ಎಲ್ಲಾ ಮಾಡ್ಬೇಕು ಹಂಗಾದ್ರೆ ನಮ್ ದೇಹ ಚೆನ್ನಾಗಿರುತ್ತೆ ಅಂಡ್ ಎಲ್ ಇದು ಅಷ್ಟೇ ತಿನ್ನದಷ್ಟೇ ಮತ್ತೆ ವ್ಯಾಯಾಮ ಅಂತ ಅಲ್ಲ ಯ ಇದು ಬೇರೆಯವ್ರ ಜೊತೆ ಮಾತಾಡದು ಎಲ್ಲಾ ನೀಟಾಗಿ ಇರ್ಬೇಕು ಅದನ್ನು ಒಂದು ಫ್ಯಾಕ್ಟ್
ಒಂದು ಇದಲ್ಲ ಆರೋಗ್ಯದ ಬಗ್ಗೆ ಹ್ಮ್ ನಾವವು ಅಷ್ಟೇ ನಮ್ದ್ ಆರೋಗ್ಯನ್ ನೋಡ್ಕೋಬೇಕಂದ್ರೆ ನಮ್ ಸುತ್ತಮುತ್ತ ಜನ ಇರೋರು ಕೂಡ ಅವ್ರು ಸ್ವಲ್ಪ ಆರೋಗ್ಯವಾಗಿರ್ಬೇಕು ಯಾಕಂದ್ರೆ ಅವರು ಬಂದಿರೋ ರೋಗಗಳು ನಮಗೂ ಹರಡಿ ಬಿಿಡುತ್ತಾ
ಹಾ ಅದನ್ನು ಒಂದು
ಹ್ಮ್
ಅಂದ್ರೆ ಎಲ್ಲದ್ರ ಬಗ್ಗೆ ಜಾಗ್ರತಿ ಮತ್ತೆ ಇರ್ಲೇಬೇಕು ಯಾವ್ದನು ನಾವು ಇರ್ಲಿ ಬಿಡುುವ ಅಂತ ಬಿಡಂಗ ಇರಲ್ಲ
ಹ್ಮ್ ಹೌದು ಯಾವ್ದನ ನಿರ್ಲಕ್ಷ್ಯ ನಾವ್ ಮಾಡ್ಬಾರ್ದು
ಮಾಡ ಬಾರು ಇವಾಗ ನೀರ್ ಆಗಿರ್ಲಿ ಎಲ್ಲಾದ್ರ ಬಗ್ಗೆನೂ ಯೋಚನೆ ಮಾಡ್ಬೇಕು ಸಿ ನೀರೆಲ್ಲ ಕುಡಿಯೋಗ ಹೋಗ್ಬಾರ್ದು ಅದು ಕೀನ್ ಅಂದ್ರೆ ಚೆನ್ನಾಗ್ಯಾಾ ಇಲ್ಲ ಅಂತ ನೋಡಿ ಕುಡಿಬೇಕು
ಹ್ಮ್ ಹೌದು ಆದ್ರಿಂದ ನಮಗ ಸ್ ನೀರಿಂದ ಆಗ್ಲಿ ಅಹ ಇದು ಊಟದಿಂದ ಆಗ್ಲಿ ನಮಗ ಸ್ವಲ್ಪ ವಿಟಮಿನ್ಸು ಅವೆಲ್ಲ ಸಿಗಬೇಕು ಹಂಗಾದ್ರಪ್ಪ ಅಂದ್ರೆ ನಮ್ಮ ಆರೋಗ್ಯನೂ ಸ್ವಲ್ಪ ಚೆನ್ನಾಗಿರುತ್ತೆ ತ್ತಲ್ವಾ
ಹಾ
ಹ್ಮ್
ಸೊ ಇವಾಗ ಎಲ್ಲಾನೂ ಮ್ಯಾಟ್ರ ಆಗುತ್ತ ಎಲ್ಲಾನೂ ಇದ್ರಲ್ಲಿ ಬರುತ್ತೆ ಅಲ್ಲ ಹ
ಹ್ಮ್ ಆರೋಗ್ಯದಾಗ ಬಂದೇ ಬರುತು ಅದೇ ಈಗ್ ನೋಡು ಆರೋಗ್ಯದಾಗ ಮನಸ್ಸು ಮತ್ತೆ ನಮ್ದು ಮೆದುಳು ಇರುತ್ತಲ್ಲ ಅದನ್ನು ಸ್ಥಿತಿಮಿತವಾಗಿ ಇರಬೇಕು ಅಲ್ಲ
ಹಾ ಅದನ್ನು
ಅದು ಉಸ ಸ್ಥಿತಿಮಿತವಾಗಿತ್ತಂದ್ರೆ ನಾವೆಲ್ಲಾ ಹ್ಮ ನಮ್ಮ ಆರೋಗ್ಯ ಹ್ಮ್
ಇವಾಗ ಒಂದನ ಫಾಲೋ ಮಾಡ್ತಿದೀವಿ ಅಂತ ತಿಳ್ಕೊ. ಇವಾಗ ಮಾರ್ನಿಂಗ್ ನಾವು ಫೋರ್ಗೆ ಎದ್ದು, ಟೆನ್ಗೆ ಮಲ್ಕೊಂಡಿ, ಡೈಲಿ ಇದೇ ರುಟೀನ್ ಫಾಲೋ ಮಾಡ್ಕೊಂಡು ಹೋದ್ರೆ ನಮ್ದು ಎಲ್ಲಾ, ಮ್ಚ ಹಾರ್ಮೋನ್ ಬ್ಯಾಲೆನ್ಸ್ ಎಲ್ಲ ನೀಟ್ ಆಗಿರುತ್ತೆ.
ಹ್ಮ್ ಹೌದು ನಮ್ದು ಆರೋಗ್ಯ ಎಲ್ಲ ಕರೆಕ್ಟ್ ಆಗಿ ಇರುತ್ತ. ಇಲ್ಲ ಅಂದ್ರಪ್ಪ ಅಂದ್ರೆ ನಮ್ಮ್ ಆರೋಗ್ಯದಲ್ಲಿ ಏರುಪೇರಿಯ. ಏರುಪೇರು ಆಗೆ ಆಗತ್ತ ಹ್ಮ್ ಅದು ಏರುಪೇರ್ ಆಗೋದ್ರಿಂದ... ನಮ್ ಆಯಸ್ಸನ್ನು ಆಗ್ಬೇಡ ಹ್ಮ್...
ಆ... ಅವಾಗಿನ ಕಾಲದ ಮನುಷ್ಯರೆಲ್ಲಾ.. ಆ ಎಪ್ಪತ್ತ ವರ್ಷ ಎಂಬತ್ತ ವರ್ಷ ನೂರ್ ವರ್ಷನೂ ಬಾಳ್ತಿದ್ರು. ಬಟ್ ಇವಾಗಿನ ಮನುಷ್ಯ ಅಲ್ಲ ಹಾ!
ಈಗಿನ ಕಾಾಲ ಜನರ ಅಲ್ಲಾ ಆತರ ಬದ್ಕೋಕ್ ಆಗ್ತಿಲ್ಲ. ಯಾಕಂದ್ರೆ ಊಟದ್ದುನು ತೊಂದರೆ ಅಯ್ತಿ.
ಹಾ ನಲ್ವತ್ತ ಐವತ್ತ ವರ್ಷ ಬರ್ಬೇಕಂದ್ರೆ ಜಾಸ್ತಿ ಆಯ್ತು.
ಹ್ಮ್ ಯಾಕಂದ್ರಪ್ಪ ಅಂದ್ರೆ ಅವರು ಇದು ಆ ಐಬ್ರಿಡ್ ಜಾಸ್ತಿ ಯೂಸ್ ಮಾಡ್ತಾರ ಊಣ ಜಾಸ್ತಿ ಯೂಸ್ ಮಾಡ್ತವ್ರೆ ಆದ್ರಿಂದ ನಮ ಗೆ ಇದು ಪ್ರಾಬ್ಲಮ್ ಆಗ್ತಿರೋದು
ಹ್ಮ್
ಹ್ಮ್..... ನಾವು ಒಟ್ಟ ಇದು ಯೂಸ್ ಮಾಡ್ಬೇಕು ಜವಾರಿನ
ಹಾ, ! ಅದೇ ಸರಿ ತಗೋಣ. ಸರಿ ಸರ್ ಬಾಯ್.
ಹ್ಮ್ ಅದೆ.